ಹಲೋ ಹಲೋ ಹೇಳಿ
ಮ್ಯಾಮ್ ನಾವು ಸ್ಕೂಲಿಂದ ಮದದ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಬೇಕಿತ್ತು
ನಿಮ್ಮ ಮಗು ಎಷ್ಟನೇ ಕ್ಲಾಸಲ್ಲಿ ಬರ್ತಿರೋ ಅದು
ಇವಾಗ ಮ್ಯಾಮ್ ಪ್ಲೇ ಹೋಮ್ ಅಂತಾರಲ್ಲ ಅದಕ್ಕೆ ಹಕ್ಬೇಕಿತ್ತು
ಹೌದಾ ನೀವೆ ಎಲ್ಲಿರೋದು
ನಾವಿಲ್ಲಿ ಕಂಗೇರಿ ಮ್ಯಾಮ್
ಅ ಇಲ್ಲಿ ನ ನಮ ಅಂದ್ರೆ ನಿಮ್ಗೆ ಏನನ್ ತರ ಬು ಅಂತ ಹೇಳಿದ್ರೆ ನಾವು ಗೈಡ್ ಮಾಡ್ತೀವಿ
ಹ್ಞೂ ಮ್ಯಾಮ್ ಅದೇ ಇವಾಗ ಸ್ಪೆಷಾಲಿಟಿ ಚೆನ್ನಾಗಿರಬೇಕು ಹುಡುಗರು ಜ ಸೇಫ್ಟಿ ಇರಬೇಕು
ಹಾ ಸೇಫ್ಟಿ ಚೆನ್ನಾಗಿದೆ ಫೆಸಿಲಿಟೀಸ ಚೆನ್ನಾಗಿದ್ದಾವೆ ನಿಮ್ಗ ಹಾ ನಾವು ಅಗ್ರಿಮೆಂಟ್ ಮಾಡಸ್ಕತೀವಿ ಇಷ್ಟಿಂದ ಇಷ್ಟರು ತನ ನಾವು ನೀವು ಈಗ ಕಿಂಡರ್ ಗಾರ್ಡನ್ ಇಂದ ಯು ಕೆ ಜಿ ತನ ಕಂಪಲ್ಸರಿ ನಿಮ್ ನಮ್ಮ್ ಸ್ಕೂಲ್ ಬಿ ಅಂತ ನೀವು್ ಅಕಮೆಂಟ್ ಮಾಡ್ಬೇಕು
ಹಾ
ಆಮೇಲೆ ಒನ್ ಟು ಟು ಸೆವೆನ್ತ್ ಒಂದು ಚಾನ್ಸ್ ಆಗ ಒ ಒ ಒನ್ ಟು ಟ ಸೆವೆಂತ್ ಒ ಅಗ್ರಿಮೆಂಟ್ ಇರುತ್ತೆ ಒನ್ ಟು ಟು ಟೆಂತ್ ಒನ್ ಅಗ್ರಿಮೆಂಟ್ ಇರುತ್ತೆ ನೀವು ಯಾವ್ದ ಇದ್ ಮಾಡ್ತೀರಾ ಅಂತ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಪಾಪ ಫಸ್ಟ್ ಸ್ಟ್ಯಾಂಡ್ಡಿ ಬಂದ ತಕ್ಷಣಾನೇ ಹೇಳ್ಬೇಕು
ಹೌದ್ರಾ ಅಲ್ಲ ಮ್ಯಾಮ್ ಇವಾಗ ನಮ್ಗೆ ಜಾಗ ಚೇಂಜ್ ಮಾಡ್ತೀವಿ ಅನ್ಕೊಳ್ಳಿ ಈಗ ಹಾಕಿರ್ತಿೀವಿ ಬೇರೆ ಸ್ಕೂಲ ಆತರ ಏನಿಲ್ಲ
ಅದೇ ಅದೇ ಅದೇ ಏನಾದ್ರು ಪ್ರಾಪರ್ ರೀಸನ್ ಇತ್ತು ಅಂದ್ರೆ ಮಾ ಹತ್ರ ನಾವು ಒಬ್ಬ ಇದ್ ಮಾಡ್ತೀವಿ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ತೀವಿ ಸುಮ ಸುಮನೆ ಸ್ಕೂಲ್ ಚೆನ್ನಾಗಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಸಿಲ್ಲಿ ರೀಸನ್ಸ್ಲ್ಲಾ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗಲ್ಲ
ಹಾ
ಅದೇ ಇಲ್ಲ ನಿಮಗೆ ಒನ್ ಟು ಫಿಫ್ತ್ ಒನ್ ಅಗ್ರಿಮೆಂಟ್ ಇದೆ ನೀವು ಅದೇ ತಗೋಬಹುದು ತಗೋ ಹೋಗ್ಬೋದು
ಹೌದ್ರಾ ಎಷ್ಟಾಗುತ್ತೆ ಮೇಮ್ಿ ಅದು
ಅ ಅಂದ್ರೆ ಕಿಂಡರ್ ಗಾರ್ಡನ್ ಟು ಅ ಇದು ಎಂತ ಯು ಕೆ ಜಿಗ ಅಂದ್ರೆ ಒನ್ ಇಯರ್ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಈ ಕಡೆ ಬನ್ನಿ
ಹಾ ಬೆಳಿ
ಹಾ ಅಂದೆ ಕಿಂಡರ್ ಗಾರ್ಡನ್ಿಗೆ ಬಂದ್ಬಿಟ್ಟು ಫಿಫ್ಟಿ ತೌಸಂಡ್ ಆಗುತ್ತೆ ಕಿನ್ನರ್ ಗಾರ್ಡನ್ ಇಂದ ಯು ಕೆ ಜಿತನಾನು ಐವತ್ ಸಾವಿರ ಇರುತ್ತೆ ನಿಮ್ಗೆ ಫೀಸ್ ವರ್ಷ ವರ್ಷ
ಹ
ಒ ಟ ಸೆವೆತ್ ಒನ್ ಟು ಸೆವೆತ್ ಸೆವೆಂಟಿ ತೌಸಂಡ್ ಇರುತ್ತೆ ನಾವಿನ್ನು ಜಾಸ್ತಿ ಮಾಡಲ್ಲ ಕಮ್ಮಿ ಮಾಡಲ್ಲ ಹೈಸ್ಕೂಗ್ ಸ್ವಲ್ಪ ಜಾಸ್ತಿ ಿನ ಇರುತ್ತೆ ನಿಯರ್ಲಿ ಒಂದು್ ಲ್ಾಕ್ ಬರ್ಬೋದು ಅದು ಹೇಳಕ್ಗಲ್ಲ ಸಿಚ ಅದು ಅದು ಡಿಪೆಂಡಸ್ ಗೆ ಇಯರ್ ಓದಂಗ ಹಓದಂಗ ಅಷ್ಟ್ ಆಗುತ್ತೆ ನೀವು ಫಸ್ಟ್ ಕಿನಾರ್ ಗಾರ್ಡನ್ ಟು ಯು ಕೆಜಿ ಅಗ್ರಿಮೆಂಟ್ ಮಾಡಸ್ಕಳಿ
ಆಯ್ತು ಮ್ಯಾಮ್ ಇದು ಈಗ ಅಮೌಂಟ್ ಪೇ ಮಾಡೋದ್ ಇರುತ್ತಲ್ಲ ಸ್ಕೂಲ್ಫೀಸ್ ಒಂದ ಸಲ ಒಂದೇ ಅಟೆಂಟ್ ಇರು
ಇಲ್ಲ ಇಲ್ಲ ತ್ರೀ ಇನ್ಸ್ಟಾಲ್ಮೆಂಟ್ಸ್ ಕೊಡ್ತೀವಿ ನಿಧಾನ ಕಟ್ಕೋಬಹು ಫಿಫ್ಟಿ ತೌಸಂಡ್ ಅಂದ್ರೆ ನೀವು ಕ ಸ್ಟಾರ್ಟಿಂಗ್ ಟ್ವೆಂಟಿ ಕಟ್ಬೇಕಾಗುತ್ತೆ ಅಲ್ಲ ಅ ಕಟ್ಟಿ
ಹ್ಮ
ಆಮೇಲೆ ಟೆನ್ ಟೆನ್ ಕಟ್ಬೋದು
ಹೌದ್ರಾ
ಹ ನಿಮ್ ನಿ ಮತ್ತೆ ಎಕ್ಸ್ಟ್ರಾ ಸ್ಕೂಲ್ ಫೀಸ್ು ಮ್ಯಾನೇಜ್ಮೆಟ್ ಫೀಸ್ ಹತ್ರ ಎಲ್ಲ ಏನು ಹಾಕಲ್ಲ ನಾವು ಅದ ೀಸ್ ಇನ್ಕ್ಲೂಡ್ ಆಗಿರುತ್ತೆ ನಮ್ ಸ್ಕೂಲಲ್ಲಿ ಕ್ಯಾಂಟೀನ್ ಇರುತ್ತೆ ಮಕ್ಳಿಗೆ ನೀವು ಅಕಸ್ಮಾತ್ ಬಾಕ್ಸ್ ಕಟ್ ಕಳ್ಸಕ್ ಆಗ್ಲಿಲ ಇಲ್ಲ ಅಂದ್ರೆ ಇಲ್ಲಿ ಸ್ಕೂಲ್ಲ್ಲೇೇ ಊಟ ಮಾಡ ಆಬಹುದು ಅಂದ್ರೆ ನೀವು ನಮಗೆ ಇಂಟಿಮೇಟ್ ಮಾಡ್ಬೇಕು ಚಿಕ್ಕ ಮಕ್ಳು ಆಗ್ತವಲ್ಲಾ ಆ ಪಾಪುಗ್ ಒಂದ್ ಡೈರಿ ಕೊಟ್ಟಿರ್ತೀವಲ್ಲಾ ಆಯ್ತಾ ಡೈರಿಯಲ್ಲಿ ಬರ್ಬಿಟ್ಟು ಕಳ್ಸ್ಬೇಕು ನೀವು
ಹ ಮೇ
ಬರ್ಬಿಟ್ಟ ಕಳ್ಬೇಕು ಪ್ಲಸ್ ಇದು ಅಮೌಂಟ್ ಕೊಟ್ಟು ಕಳುಸ್ಬೇಕು ಚಿಕ್ ಕ್ಳ ಎಲ್ಲ ಅವರಿಗೆ ಜಾಸ್ತಿ ಏರಲಾ
ಅಲ್ಲ ಮ್ಯಾಮ್ ಆಯ್ತು ನಿಮ್ ನಿಮ್ ಕ್ಯಾಂಟೀನ್ಲ್ಲಿ ವೆಜ್ ನಾನ್ ವೆಜ್ ಎರಡು ಸಿಗು ಅ ಅವೈಲಬಲ್ ಎರಡು
ವೆಜ್ ಎಲ್ಲಾ ತರನೂ ವೆಜ್ ನಾನ್ ವೆಜ್ ಚೈನೀಸ್ ಇಟಾಲಿಯನ್ ಜಪಾನೀಸ್ ಎಲ್ಲಾನು ಇರುತ್ತೆ
ಹ ಮಾಮ್
ಕ್ಲೀನ್ ಇಷ್ಟ ಪಟ್ಟತವು ಜಂಕ್ ಫುಡ್ ಅಂತ ಎಲ್ಲಾ ಇರಲ್ಲ ಹೆಲ್ದಿ ಫುಡೇ
ಹ ಮಾಮ್
ಅಹ ಜಂಕ್ ಫುಡ್ ಅಂತ ಇಟ್ರು ಇವು ಇರ್ತವೆ ಬರೆ ಬಿಸ್ಕೆಟ್ ಅವು ಇವು ಅದು ಚಿಕ್ಕ ಮಕ್ಳಿಗೆಲ್ಲ ಕೊಡ್ಸಲ್ಲ ನಾವು ಆ ಎಲ್ಲ ಸೊಪ್ಪು ತರಕಾರಿ ಅವು ಇರ್ತವೆ ಫುಲ್ ವೆಜಿಟೇಬಲ್ಸ್ ಆತರ ನೀವು ನಮ್ಗೆ ಈ ಮುಂಚೆನೆ ಇಂಟಿಮೇಟ್ ಮಾಡಿ ಕಳ್ಸ್ಬೇಕು ಕ್ಲಾಸ್ ಟೀಚರ್ಗೆ ಪಾಪು ಹೇಳ್ಬೇಕು ಕ್ಲಾಸ್ ಟೀಚರ್ರಿಗೆ ತೋರ್ಸು ಅಂತ ಅವರು ಕರ್ಕೊಂಡ್ ಹೋಗ್ಬಿಟ್ಟು ಕೊಡ್ಸ್ಬಿಟ್ಟು ಕ್ಲಾಸ್ ಅಲ್ಲಿ ಕರ್ಕೊಂಡ ಬಂದ್ ಇದ್ ಮಾಡ್ತಾರೆ ಹ ಇಲ್ಲ ನಿಮ್ದ ಆಮೇಲೆ ಬೇಕಿದ್ರು ಬಂದ್ಬಿಟ್ಟು ಬಾಕ್ಸ್ ಕೊಟ್ಟ ಹೋಗ್ಬಹುದು ಆಮೇಲೆ ಟೈಮ್ ಆಯ್ತು ಆಮೇಲೆ ಊಟದ ಟೈಮ್ ಮತಿಗ್ ಲಂಚ್ಮ್ದ ಆಯ್ತ ಅ್ರೆ ನೀವು ತಂದುಕೊಂಡಟ್ಟ ಹೋಗ್ಬಹ ಬಕ್ಸ್
ಹ
ಬಸ್ ಫೆಸಿಲಿಟಿ ಇದೆ ಬಸ್ ಬರ ಮಕ್ಕಳಿಗಂತಾನೇ ಪ್ಲೇ ಹೋಮ್ ಇಂದ ಯು ಕೆಜಿಗಂತಾನೇ ಬೇರೆ ಬಸ್ ಇದೆ
ಇಲ್ಲ ಮನೆ ಹತ್ರ ಸದ ಅವರು
ಹಾ ಹ ಅದೇ ಅದೇ ಇರ್ತಾರೆ ಇಬ್ರು ಇರ್ತಾರೆ ಒಬ್ರು ಡ್ರೈವರ್ ಇರ್ತಾರೆ ಅ ರೋಡ್ ಕ್ರಾಸ್ ಮಾಡಸ್ಬಿಟ್ಟು ಮನೆ ಒಳಗ್ ಬಿಡ ್ರೆ ನಾವು ನೋಡ್ಕೋತೀವಿ ಅದೆಲ್ಲ ಸೇಫ್ಟಿ ಸೇಫ್ಟಿ ಮೆಜರ್ಸ್ ನಾವು
ಆಮ
ಹ ಏನಿಲ್ಲ ಫೀಸ್ ಕಟ್ಬೇಕು ಕರೆಕ್ಟ್ ಆಗ ಮತ್ತೆ ವ ವಾರ ಪಿಟಿ ಎಂ ಇರುತ್ತೆ ನೀವು ಪಿಟಿ ಎಂ ೆಂಡ್ ಆಗ್ಲೇಬೇಕು ಹ ಹಾ ಇ ಇರುತ್ತೆ ಇರುತ್ತೆ ಫುಲ್ ಕ್ರಿಯೇಟಿವಿಟಿ ಆಾಗಿ ಹೆಂಗ ಮಾಡದು ಏನು ಡಾನ್ ಹಾ ಎಲ್ಲಾ ಇರುತ್ತೆ ಅದಕ್ಕೆ ನಾವೆಲ್ಲ ಎಕ್ಸ್ಟ್ರಾ ಫೀಸ್ ತಗೊಳ್ಳಳಲ್ಲ ನೀ್ ಕಾಲೇಜ್ ಲ್ಲ ಕ ಸ್ಕೂಲ್್ರಲ್ಲೇ ಕಲಿಸತೀವಿ ಕರಟೆ ಇರುತ್ತೆ ಆ
ಪಿರೇಡ್ಸ್ ಇರ ಅದೇ ಪಿರೇಡ್ ಗಳು
ಹಾ ಪೀರಿಯಡ್ ವೈಸ್ ಹಾ ಹ ಡೈಲಿ ಒಂದು ಆ ತರ ಎಕ್ಸ್ಟ್ರ ಕರಿಕುಲಮಂ ಆಕ್ಟ ಆಕ್ಟಿವಿಟೀಸ್ು ಇರ್ತದೆ ಡೈಲಿ ಒನ್ ಆನ್ ಕ್ಲಾಸಸ್ ಇರು ಮತ್ತೆ ಒಂದಿನ ಡ್ಯಾನ್ಸ್ ಒಂದಿನ ಯೋಗ ಒಂದಿನ ಕರಾಟೆ ಒಂದಿನ ಮಾರ್ಷಲ್ ಆರ್ಟ್ಸ್ ಅವೆಲ್ಲವ ಇರುತ್ತೆ ನಿಮ್ಗೆ ಯಾವ್ದ ಇಷ್ಟನೋ ಅದನ್ನ ನೀವು ಮುಂಚೆನೆೇ ಎನ್ರೋಲ್ ಮಾಡಸ್ಬೇಕು
ಅಲ್ಲ ಇದು ಮ್ಯಾಮ್ ಇದು ಸ್ಕೂಲ್ ಏನಾದ್ರು ಲವ ಆಯ್ತು ಅಂದ್ರೆ ಅದಕ್ ಏನಾದ್ರು ಫೈನ್ ಆತು
ಇಲ್ಲ ಇಲ್ಲ ಫೈನ್ ಏನಲ್ಲ ಅ ಅಂದ್ರೆ ಟೂ ತ್ರ ಡೇಸ್ ಪರ್ಸ್ನಲ್್ ತಗೊಳಕ್ ನಿಮಗ್ ಚಾನ್ಸ್ ಇದೆ ಅದ್ರ ಮೇಲೆ ಆಯತು ಅಂದ್ರೆ ನೀವು ಇನ್ಫಾರ್ಮ್ ಮಾಡಬೇಕು ಕೇಸನ್ ಇನ್ಫಾರ್ಮ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಒಂದಿಷ್ಟು ಫೈನ್ ಅಮೌಂಟ್ ಅಂತ ಇರುತ್ತೆ ಅದ ಪೇ ಮಾಡ್ಬೇಕು ಅದೇ ಅದೇ ಅದೇ ಮೆಡಿಕಲ್ ಲೀವ್ ನಿಮಗೆ ಒಂದು ಟೆನ್ ಡೇಸ್ ಚಾನ್ಸ್ ಇರುತ್ತೆ ನೀವು ಅದನ್ನ ನಿ ಪಾಪ ಹುಷಾರಿಲ್ಲ ಅಥವಾ ಏನಾದ್ರು ಎಮರ್ಜೆನ್ಸಿ ಬಂತು ಅಂದ್ರೆ ನೀವು ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟ್ರರು ಸಾಕು ಮೆಡಿಕಲ್ ನೀವು ನಾವವು ಅಪ್ರೂವ್ ಮಾಡ್ತೀವಿ
ಈ
ಮುಂಚೆನೆ ಇಂಟಿಮೇಟ್ ಮಾಡ್ಬೇಕು ತ್ರೀ ಡೇಸ್ಗೂ ಮುಂಚೆ ನಿಮ ರಜ ಹಾಕೊಳ್ತಿದ್ದೀರಾಂದ್ರ ನಮಗ್ ಮುಂಚೆನೆ ಇಂಟಿಮೆ ಮಾಡ್ಬೇಕು ಕೇಸ್ ನೀ್ ಇಂಟಿಮೇಟ್ ಮಾಡ್ಲಿಲ್ಲ ಆದ್ರೆ ಮಾತ್ರ ಫೈನ್ ಅಮೌಂಟ್ ಪಕ್ಕ ಬೀಳುತ್ತೆ
ಹೌದ್ರಾ ಯೂನಿಫಾರ್ಮು ಮತ್ತತ್ ಅವೆಲ್ಲ ಹೆಂಗ್ ಮ್ಯಾಮ್ ಯೂನಿಫಾರ್ಮ್ದಲ್ಲ ಸ್ವಲ್ಪ
ಹ ಮೆಲ್ಲ ನಾವು ಸ್ಕೂಲ್ ಕಡೆಯಿಂದ ಕೊಡ್ತೀವಿ ಯೂನಿಫಾರ್ಮ್ ಬ್ಯಾಗ್ ಬುಕ್ಸ್ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ಫೀಸ್ ಅಲ್ಲಿೇ
ಹ ಇವಾಗ ಅದೇ ಕಂಟಿನ್ಯೂಸ್ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಸ್ಕೂ ಸ್ಕೂಲ್ ಕಡೆಯಿಂದ ಏನಾದರೂ ನೆಕ್ಸ್ಟು ಈವಾಗ ಅಗ್ರಿಮೆಂಟ್ ಆಗಿರುತ್ತಲ್ಲ ಅಾದ್ಮೇಲೆ ಅದಾದ ಮುಗ್ದಾದ್ಮೇಲೆ
ಹಾ
ನೆಕ್ಸ್ಟ್ ಕಂಿನ್ಯೂ ಅದ ಸ್ಕೂಲ್ಲಿ ನಾ ಕಂಟಿನ್ಯೂ ಮಾಡ್ತೀವಿ ಎಜುಕೇನ್ಂದ್ರೆ ಏನಾದ್ರರು ಇದು ಕಮ್ಮಿ ಆಗುತ್ತಾ
ಇಲ್ಲ ಸರ್ ನಾವ್ ಮಾಡ್ತಿರೋದೇ ಅಫೋರ್ಡೆಬಲ್ೈ ಪ್ರೈಸ್ ಅಲ್ವಲ್ಲ ಸರ್ ಅದಕ್ಕೆ ಆತರ ಎ ಡಿಸ್ಕೌಂಟ್ಸ್ ಇಲ್ಲ ನೋಡೋಣ ಮುಂದ ಫ್ಯೂಚರ್ ಅ ಬೇಕಿದ್ರೆ ಅದ್ರ ಬಗ್ಗೊ ನಾವು ನಮ್ಮ ಸ್ಟಾಫ್ತ್ರ ಕೂತ್ಕೊಂಡು ಯೋಚನೆ ಮಾಡಿ ಡಿಸೈಡ್ ಮಾಡ್ತೀವಿ ಅದ ಈ ತರ ಯಾರು ಏನ ಕೇಳಿಲ್ಲ ನೋಡೋಣ ನಾನು ಅದ್ರ ಬಗ್ಗೆ ಎಲ್ಲ
ಯಾಕಂದ್ರೆ ನಾವು ಮುಂದೆದೆಲ್ಲ ಯೋಚನೆ ಮಾಡ್ತೀವಿ ಮುಂದ ಯೋಚನೆ ಬಾಳ ಮಾಡ್ತೀವಿ ಹಂಗಾಗಿ
ಅದೇ ಅದೇ ಸರ್ ಅದೇ
ಯಾಕಂದ್ರೆ ಫ್ಯೂಚರ್ ಯೋಚನೆ ಮಾಡ್ಲೇಬೇಕು
ಅದೇ ಸರಿ
ಹ್ಮ್ ಏನಂದ್ರೆ ಒಂದ್ ಸ್ವಲ್ಪ ಹತ್ತು ಸಾವಿರ ಕಮ್ಮಿ ಆಯ್ತು ಅಂದ್ರೆ ನಮ್ಗೂ ಒಂದ್ ಸ್ವಲ್ಪ ಏನೋ ಇದ ಆಗುತ್ತೆ
ನಿಮಗೆ ಇನ್ನೊಂದು ಆಫರ್ ಇದೆ ನೋಡಿ ಸರ್ ನೀವು ಒಂದೇ ಟೈಮ್ ಒಂದೇ ಒನ್ ಶಾರ್ಟ್ ಪೇಮೆಂಟ್ ಮಾಡ್ತೀರ ಅಂದ್ರೆ ನಿಮ್ಗ್ ಟೆನ್ ತೌಸಂಡ್ ಡಿಸ್ಕೌಂಟ್ ಸಿಗುತ್ತೆ
ಹ್ಮ
ಆ ಟೆನ್ ತೌಸಂಡ್ ಡ್ಕೌಂಟ್ ಸಿಗುತ್ತೆ ಫೋರ್ಟಿ ತೌಸಂಡ್ ಒಂದು ಶಾರ್ಟ ಅಲ್ಲಿ ಪೇ ಮಾಡ್ಬೇಕು ಇಲ್ಲ ನಿಮ್ಗೆ ಇನ್ ಇನ್ಸ್ಟಾಲ್ಮೆಂಟ್ ಅಲ್ಲೇ ಕಟ್ತೀನಿ ಅಂತಂದ್ರೆ ನೀವು ಫುಲ್ ಫೀನೇ ಪೇ ಮಾಡ್ಬೇಕಾಗತ್ತೆ ಮಕ್ಕಳು ಏನಾದ್ರು ಆ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಏನಾದ್ರು ಟಾಪ್ ಮಾಡಿದ್ರೆ ಸ್ಕೂಲ್ಗೆ ಅಥವಾ ಕ್ಲಾಸ್ಗೆ ಟಾಪ್ ಮಾಡಿದ್ರೆ ಪ್ರೈಸ್ ಅಮೌಂಟ್ ಇರುತ್ತೆ ಇಲ್ಲ ಫೀಸ್ ಕನ್ಸೆಷನ್ ಮಾಡು ಫೀಸ್ ನ ಡಿಸ್ಕೌಂಟ್ ಮಾಡ್ತೀವಿ ಈ ತರ ಎಲ್ಲ ಇದಾವೆ ಬೇರೆ ಬೇರೆ ತರ ನಿಮ್ಗೆ ಎಲ್ಲಾ ಆಫರ್ಸ್ ಸಿಗ್ತವೆ ನಿಮ್ಮ ಮಕ್ಳು ಮತ್ತೆ ನಿ ಮ್ಮ್ ಮಕ್ಳಿಗೆಲ್ಲ ಟೈಟಲ್ಸ್ ಇಟ್ಟಿರ್ತೀವಿ ಆ ಮಕ್ಳ ಎಂಗೆ ಬಿಹೇವ್ ಮಾಡಿದ್ ವಲ್ ಡಿಸಿಪ್ನ್ ಆಗಿ ಇದರ ಕರಿಕ್ಯುಲ್ ಅಲ್ಲಿ ಹೆಂಗಿದ್ದಾರೆ ಹ ಅದೇ ಮೋಟಿವೇೇಶನ್ ಕೊಟ್ಟಾಗ ಅದು ಒಂದೊಂದು ಅದೇ ಅದೇ ಒಂದು ತಕ್ಷಣ ಈಗ ಗುಡ್ ಹಾಕೋದು ಅವರಿಗೆಲ್ಲ ಟ್ರೀಟ್ ಕೊಡೋದು ಎಕ್ಸಾಮಲ್ಲಿ ಟಾಪ್ ಮಾಡಿದ್ರೆ ಚಾಕ್ಲೇಟ್ ಕೊಡೋದು ಈ ತರ ಎಲ್ಲ ಇರುತ್ತೆ ನಮ್ ಕಡೆ ನಿಮ್ಗೆ ಏನಾದ್ರೂ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮಶನ್ ಬೇಕಾದರೆ ಅಕ್ಕ ಪಕ್ಕಾ ನಮ್ಮ ಸ್ಕೂಲ್ ಅಲ್ಲೇ ಓದು ಮಕ್ಕಳ ಕೇೇಳಬಹದು ನೀವು ಟೆಂತ್ ರಿಸಲ್ಟ್ ಬೇರೆ ಚೆನ್ನಾಗಿ ಬಂದಿದೆ ನಮ್ದು ಈ ಸಲಿ ನಮ್ಮ್ ಮಕ್ಳು ನಮಗೆ ಮಾರ್ಕ್ಸ್ ಚೆನ್ನಾಗಿ ತಂದು ಕೊಟ್ಟಿದ್ದಾರೆ ಅದೇ ಸರ್ ನೀವು ಯಾವಾಗ ಬರ್ತೀರಾ ಅಂತ ಹೇಳ್ತೀರಾ ಅಡ್ಮಿಷನ್ಗೆ ಒಂದ್ ನಿಮಿಷ ಇರಿ ಸರ್ ಒಂದ್ ನಿಮಿಷ ಇರಿ
ಹ್ಮ್
ಹಾ ಹೇಳಿ ಸರ್
ಅದೇ ಮ್ಯಾಮ್ ನೆಕ್ಸ್ಟ್ ವೀಕ್ ಅಲ್ಲಿ
ಹಾ ಸರ್
ಅದೇ ನೋಡಿಕೊಂಡು ಹೋಗ್ತಿವಿ ಸ್ಕೂಲ್ ಎಲ್ಲಾ ಶಿಸ್ತು ಅಲ್ಲಿ ಇದೇನ ಇಲ್ಲಾ ಅಂತ
ಹಾ ಅದೇ ಅದೇ ಬಂದ್ಬಿಟ್ಟು ನೀವ್ ನೋಡ್ಕೊಂಡ್ ಹೋಗ್ರಿ ಸರ್ ಇಲ್ಲೆಲ್ಲಾ ವಾಚ್ ಮ್ಯಾನ್ ಇದ್ದಾರೆ ಹಾ ಹಾ ಅದೇ ಸರ್ ಮೇನ್ ರೋಡ್ ಅ ಮೇನ್ ರೋಡ್ ಹತ್ರ ಎಲ್ಲ ನಮ್ ಸ್ಕೂಲ್ ಒಂದ್ ಚೂರು ಇಂದಕ್ಕೆ ಬರುತ್ತೆ ಯಾಕಂದ್ರೆ ಮಕ್ಳಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ
ಹೌದಾ ರ
ಹಾ ಸರ್
ಹ್ಮ್ ಮ್ಯಾಮ್ ಮಾತಾಡ್ಬಿಟ್ಟಿ ಮನೇಲೆೆಲ್ಲಾ
ಹಾ ಸರ್ ಹಾ ಸರ್ ಆ ಸರ್ ಬನ್ನಿ
ನೀವು ಫೋನ್ ಮಾಡ್ಕೊಂಡ ಬರ್ಬೇಕ್ರಾ
ಹ ಅಂಗೇನಿಲ್ಲ ಸರ್
ಟೈಮಿಂಗ್ಸ್ ಮ್ಯಾಮ್ ಸ್ಕೂಲ್ ಟೈಮಿಂಗ್ಸ್ ಏನು
ಹಾ ನಮ್ದು ಚಿಕ್ಕಮಕ್ಳಿಗೆ ಸರ್ ಒಂದ್ ಗಂಟೆಗೆ ಬಿಡುತ್ತೆ ನಿಮಗೆ ಮಕ್ಕಳನ ಸಹ ಮಧ್ಯಾಹ್ನ ನೀವು ಇರಲ್ಲ ಅಂತಂದ್ರೆ ನಮ್ ಸ್ಕೂಲ್ ಅಲ್ಲೇನೆ ನಾವು ನೋಡ್ಕೊಳ್ತೀವಿ ಸಂಜೆರ್ವಗು ನೀವು ಬಂದ್ ಕರ್ಕೊಂಡ್ ಹೋಗೋದವರ್ಗುನು ಇಲ್ಲ ಮನೇಲಿ ಇದಾರೆ ನೋಡ್ ನೋಡಿಕೊಳ್ಳುತ್ತಾರೆ ಅಂತ ಅಂದ್ರೆ ನೀವು ಮಧ್ಯಾಹ್ನಕ್ಕೆ ಕರ್ಕೊಂಡು ಹೋಗ್ಬಹುದು ಬಟ್ ನೀವು ಮಧ್ಯಾಹ್ನಕ್ ಬಿಡ್ತೀರ ಅಂದ್ರೆ ಅದಕ್ ಫೀಸ್ ಎಕ್ಸ್ಟ್ರಾ ಇರುತ್ತೆ ಸರ್
ಹೌದ ಮ್ಯಾಮ್
ಹಾ‌ ಸರ್ ಸರಿ ಸರ್ ಓಕೆ ಸರ್ ಅದೇ ಸರ್ ನಂ ಬರೋಕೂ ಮುಂಚೆ ಒಂದ್ ಸ್ವಲ್ಪ ಮೆಸೇಜ್ ಹಾಕಿ ಸರ್ ಓಕೆ ಓಕೆ ಓಕೆ